ಹಲೋ
ಕೇಳ್ಸ್ತಿದ್ಯಾ
ಹಾ ಕೇಳ್ತಿದ್ದೆ ನಿಂಗೆ.
ಹಾ ಕೇಳಸ್ತೇದೆ ಏನ್ ಮಾಡ್ತಿದೆ.
ಏನಿಲ್ಲ ಗಂಜಿ ಕುಡಿತಿದ್ದೆ ನೀನು.
ನಾನು ಇವಾಗ ಜಸ್ಟ್ ಕುಕ್ ಮಾಡೋಣ ಅಂತ ಬಂದೆ ಮಧ್ಯಾಹ್ನ ಊಟಕ್ಕೆ ಸಾಂಬಾರ್ು ಏನಾದ್ರು ಮಾಡೋಣ ಅಂತ.
ಓ ಹೌದಾ ಏನ್ ಸ್ಪೆಷಲ್
ಏನ್ ಬಿಸ್ಲಲ್ವಾ ಒಂದ ಲೈಟಾಗಿ ಏನ್ ತಿಳಿ ಸಾರ ನಾದ್ರು ಮಾಡೋಣ ಅಂತ
ಹ್ಮ್ ಹ್ಮ್ ಹ್ಮ್ ಹ್ಮ್್ಮ್
ಹ್ಮ್ ಮತ್ತೆ ಇನ್ನಾ ಎನ್ ಸಮಾಚಾರ
ಮತ್ತೆ ಹೇಳ್ಬೇಕು ಏನ್ ಮಾಡ್ದೆ ಬೆಳಿಗ್ಗೆಯಿಂದ
ಬೆಳಗ್ಗೆ ಅದ ನಷ್ಟ ಮಾಡ್ಕೊಂಡು ಲೈಬ್ರರಿ ಹೋಗಿದೆ
ಹಾ ಹಾ
ಹ್ಮ ಕ್ಲಾಸ್ ಇತ್ತು ಒಂದು ಟೂ ತ್ರೀ ಅವರ್ಸ್ ತ್ರೀ ಅವರ್ಸ್ ಕ್ಲಾಸ್ ಮುಗಿಸಿಿ
ಹ್ಮ್
ಹಾಂಗೆ ಸ್ವಲ್ಪ ಕ್ವಶನ್ ಪೇಪರ್ ನೋಡಿ ಇವಾಗ ಬಂದೆ
ಹೌದಾ ಹೇಗ್ ನಡೀತಿದೆ ಎಲ್ಲಾ ಸ್ಟಡೀಸು
ಚೆನ್ನಾಗ್ ನಡೀತಿದೆ ಇವಾಗ ಟೆಸ್ಟ್ ಡೈಲಿ ಟೆಸ್ಟ್ ಎಲ್ಲಾ ಇದೆ
ಹಾ ಹಾ
ಡೈಲಿ ಮಾರ್ನಿಂಗ್ ಸೆವೆನ್ ಟು ಏಟ್ ಟೆಸ್ಟ್ ಮುಗಸ್ಕೊಂಡು ನಾನು ಸ್ವಲ್ಪ ಕ್ಲಾಸ್ ಎಲ್ಲ ನೋಡ್ಕೊಂಡು ಚೆನ್ನಾಗ ನಡೀತಿದೆ ಇವಾಗ
ಹಗಿದ್ರೆ ಅಡ್ವಾನ್ಸ್ ಹೋಳ್ಗೆ ಎದು ಆ ಊಟ ಹಾಕಸ್ಬಿಡನ್ವಾ ಎಲ್ಲಾರ್ಗೂ ಸೆಲೆಕ್ಟ್ ಅಂತ
ಏ ಇವಾಗ ಹಂಗೆಲ್ಲ ಹಾಕ್ಸ್ಬಡದ್ರಿ ಆದ್ಮೇಲೆ ಹಕ್ಸನ
ಹ್ಮ್ ಹ್ಮ್ ಹ್ಮ್
ಹ್ಮ್.
ಮತ್ತೆ ಯಾವ್ದ ಯಾವ್ದು ಹೇಳು
ಏನೇನು.
ಮತ್ತೆ ಯಾವ್ದ್ದು ಕಾಲ್ಫಾರ್ಮ್ ಮಾಡಿದಿದ್ದಾರೆ ಎಕ್ಸಾಮ್
ಇವಾಗ ಯಾವ್ದು ಕಾಲ್ಫಾರ್ಮ್ ಮಾಡಿಲ್ಲ ನೋಡಿ ಇವಾಗ ಸ್ಟೇಟ್ ಅಂತೂ ಯಾವ್ದು ಕಾಲ್ಫಾರ್ಮ್ ಮಾಡಿಲ್ಲಾ
ಹ್ಮ್
ನೆಕ್ಸ್ಟ್ ಮಂತ್ ಟ್ವ್ಂಟಿ ಫೋರ್ ಅಂಗೆ ಯು ಪಿ ಸಿ ಒಂದಿದೆ
ಓಕೆ.
ಅದ್ ಬಿಟ್ರೆ. ಹೇಳ್ತಂತೆ ಯಾವ್ದು ಇವಾಗ ಸದ್ಯಕ್ಕೆ ಏನು ಕಾಲ್ ರ್ಪಮ್ ಮಾಡಿಲ್ಲ. ಇದು ರಿಸರ್ವೇಶನ್ ಏನೋ ಇದಾಯ್ತಲ್ಲ ಸೊ ಅದಾದ್ಮೇಲೆ ಮಾಡ್ತೀವಿ ಅಂತ ಇದ್ದಾರೆ. ನೆಕ್ಸ್ಟ್ ಮಂತ್ ಅಲ್ಲಿ. ನೋಡ್ಬೇಕು ಯಾವ್ದಾದ್ರು ಕಾಲ್ಪಾಮ್ ಮಾಡಿದ್ರೆ ಅಪ್ಲೈ ಮಾಡ್ಬೇಕು.
ಪಿ ಎಸ್ ಐ ಬಿಟ್ಟೇ ಇಲ್ಲ ಅಲ್ವಾ ಆಲ್ಮೋಸ್ಟ್ ತ್ರಿ ಇಯರ್ಸ್ ಆಯ್ತು.
ಹ್ಮ್ ಬಿಡ್ತಾ ಇಲ್ಲ ಅದು.
ನನ್ ರಿಪೇರ್ ಆಗಕ್ ಸ್ಟಾರ್ಟ್ ಮಾಡಿದಾಗಿಂತಾನೇ ಅದನ್ನ ಬಿಟ್ಟೆ ಬಿಟ್ಟವರ. ಕರಿಯದು.
ನೋಡ್ಬೇಕು ಇವಾಗ ನೆಕ್ಸ್ಟ್ ಮಂತ್ ಅಲ್ಲಿ ಮಾಡ್ತೀವಿ ಅಂತ ಅನ್ಂತಾ ಇದಾರೆ.
ಹ್ಮ್ ಹ್ಮ್ ಹ್ಮ್
. ಹ್ಮ್ ಮಾಡ್ರೆ ಚನ್ನಾಗಿರುತ್ತೆ ಎಷ್ಟೊಂದ್ ಜನ ಎಲ್ಲಾ ಸ್ಟೂಡೆಂಟ್ಸ್ ಎಲ್ಲ ಇದ್ ಮಾಡ್ತಾರೆ ವೈಟ್ ಮಾಡ್ತಾ ಇದಾರೆ ಏಜ್ ಆಗ್ತಿದೆದೆಲ್ಲ.
ಎಲ್ಲಿ ಇವಾಗ ಇನ್ನ ಅವಾಗ ಬರ್ದಿರೋದು ಪ್ಲೇಸ್ಮೆಂಟ್ ಆಗ್ತಿದೆ.
ನಾಮ್ಮಾಗ ಸ್ಟೇಷನ್ ಗೆ ಇವಾಗ ಬರ್ತಿದಾರ ಅಂತ ಇನ್ನು ಅ ಏನದು ಇದು.
ನೀವು ಕರ್ಮಸ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ.
ಅವ್ರದ್ದು ತ್ರೀ ಮಂತ್ಸ್ ಪ್ರೊಫೆಷನ್ ಇರುತ್ತೆ ಅದಾದ್ಮೇಲೆ ಅವ್ರರಿಗೆ ಒನ್ಸ್. ಪಯ್ಷಾನಾ ನ ಅರ್ಲಟ್ ಮಾಡ್ತಾರೆ ಹ್ಮ.
ಹ್ಮ್ ಹ್ಮ್ ಹ್ಮ್ ಹ್ಮ್
ನಾನು ಹ್ಮ್.
ಲೈಕ್ ಬಟ್ಟೆ ತಗೊಬೇಕು ಅನ್ಕೊತ್ತೈದೆ. ಹ ಆನ್ಲೈನ್ ಬಟ್. ಟ್ರ ಅಥವಾ ಆಫ್ ಲೈನ್ ಬೆಟ್ರ ಹೆಂಗೆ ಏನ್ ಅಂತ ಆನ್ಲೈನ್ ಅಲ್ಲಿ ಚೆನ್ನಾಗಿರುತ್ತ ಏನಂತ ಕೇಳಕ್ ಮಾಡ್ದೆ ನಿಮ್ಗೆ.
ಹೌದಾ ಆನ್ಲೈನ್ ಅಲ್ಲಿ ಮಾಡ್ಬೇಕು ಅಂತಂತಂದ್ರೆ ನೀನು. ಬ್ರ್ಯಾಂಡ್ಸ್ ಪ್ರಿಫರ್ ಮಾಡು ಬ್ರ್ಯಾಂಡ್ಸ್ ಇವಾಗ ಹೆಚ್ ಎನ್ ಎಂ.
ಹಾ
ಈ ತರ ನೀನು ಅ ಬ್ರ್ಯಾಂಡ್ಸ್ ಅಲ್ಲಿ ಆರ್ಡರ್ ಮಾಡ್ಕೊಂಡ ನಿನಗ್ ಚೆನ್ನಾಗೆ ಬರುತ್ತೆ. ಸ್ನಿಪ್ಚ್ ಅಲ್ಲಿನು ನೀನ್ ಮಾಡ್ಕೋಬಹುದು ಅದನ್ನು ಚೆನ್ನಾಗೇ ಬರುತ್ತೆ. ಸ್ನಿಪ್ಚ್ ಏನ್ ಡಿಪ್ರೆಂಟು ಅಂತಂದ್ರೆ ನೀನು ಆಫ್. ಆಪ್ಲೈನ್ ಹೋಗಿ ಪರ್ಚೇಸ್ ಮಾಡ್ದಾಗ ಏನಾದ್ರು ತಗೋಬೇಕು ಅಂತ ಆಫ್ಲೈನ್ ಅಲ್ಲಿ ಹೋದಾಗ. ನಿನಗೆ ಡಿಸ್ಕೌಂಟ್ ಇರೋದಿಲ್ಲ ಆನ್ಲೈನ್ ಅಂದ್ರೆ ನಿನಗ್ ಡಿಸ್ಕೌಂಟ್ ಬರುತ್ತೆ.
ಹಾ ಹಾ ಹಾ ಹಾ ಹಾ ಮತ್ತೆ ಆನ್ಲೈನ್ ಪೇಮೆಂಟ್. ಮಾಡ್ಬೇಕಾದ್ರೆ ಅದು ಯು ಟಿ ಐ ಕೂಪನ್ ಅದೆಲ್ಲ ಇರುತ್ತಾವಲ್ಲ ಅದು ಯೂಸ್ ಮಾಡ್.
ಎಲ್ಲಾ ಇರುತ್ತೆ ಹಾ.
ಹ ಹಾ ಹಾ ಹಾ.
ನಿಂಗ್ ಹೆಚ್ ಎನ್ ಎಮ್ ಅಲ್ಲನು ಸೇಲ್ ಅಂತ ಇರುತ್ತೆ ಡೈಲಿ ಸೇಲ್ ಬಿಟ್ಟಿರ್ತಾರೆ. ಪ್ರತಿದಿನನೂದ್ರಲ್ಲಿ ನೀನ್ ಯಾವ್ದ್ ಬೇಕ್. ಅದನ್ನ ನೋಡ್ಕೊಂಡು ಅಹ ಇದು ಮಾಡ್ಬಹುದು ಆಫ್ಲೈನ್ ಮಿನ್ ಇವಾಗ. ಬಜೆಟ್ ಫ್ರೆಂಡಲಿ ಆ ತರ ನೋಡ್. ಮಾಡ್ತಿದೀಯ ಅಂದ್ರೆ ಆಫ್ಲೈನ್ ಚೂಸ್ ಮಾಡ್ಕೊ ಹ್ಮ.
ಯಾವ್ ಬ್ರ್ಯಾಂಡ್ ನೀನ್ ಯೂಸ್ ಮಾಡೋದು.
ನನ್ ಅಲ್ಲ ಇದೆ ಅಂತ ಏನಿಲ್ಲ. ಅ ಇವಾಗ ಆಫ್ಲೈನ್ ಗೆ ಹೋಗಕ್ ಆಗಲ್ಲ.
ಹಾ ಹಾ ಹಾ.
ಅದಕ್ಕೆ ಈ ಆನ್ಲೈನ್ ಆಗಿ ಹೆಂಗಿರುತ್ತೆ ಕ್ವಾಲಿಟಿ ಎಲ್ಲ ಓಕೆನಾ ಏನು ಅಂತ ಕೇಳಕ್ಕೆ. ಮಾಡ್ದ ಡಿಲಿವರಿ ಎಲ್ಲ ಎಷ್ಟ್ ಡೇಸ್ಸಲ ಆಗ್ಬೋುದು ಅಂತ.
ಇಲ್ಲೆಲ್ಲ ಕ್ವಿಕ್ ಡೆಲಿವರಿ ಇರುತ್ತೆ ಅಲ್ಲಾ ನಿನ್ಗ್ ಒನ್ ಟೂ ಡೇಸ್ ಅಲ್ಲಿ ಬಂದ ಸಿಕ್ಬಿಡತ್ತೆ.
ಹ್ಮ್
ನಮ್ಗೆಲ್ಲಾ ಸ್ಟೋರ್ ಇಲ್ಲೇ ಇರೋದ್ರಿಂದ. ಬೇಗ ಡೆಲಿವರಿ ಇರುತ್ತೇ ಹ್ಞ.
ಬಟ್ ಕ್ವಾಲಿಟಿ ಎಲ್ಲ ಕಾಂಪ್ರಮೈಸ್ ಏನ ಆಗಲ್ಲ ಅಲ್ವಾ.
ಕ್ವಾಲಿಟಿ ಅದೇ ನಿಿನ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗ್ಬಾರ್ದು ಅಂದೆನ್ ಬ್ರ್ಯಾಂಡ್ಸ್ನ. ಚೂಸ್ ಮಾಡ್ಬೇಕು . ನಿನ್ ಬಜೆಟ್ ಎಷ್ಟ ಎಷ್ಟರಲ್ಲಿ ನೋಡ್ತಿದ್ದೆ ನೀನು.
ನಾನ್ಂದು ಮೂರ್ ನಾಲ್ಕ್ ಸಾವಿರ.
ಮೂರ್ ನಾಲ್ಕ್ ಸಾವಿರ ಅಂತಂತಂದ್ರೆ ಹೆಂಗೆ ಒನ್ ಪೇರಿಗ ಇಲ್ಲ ಟೂ ಪೇರ್ಸ್ಗ್.
ಓಕೆ ಇವಾಗ ಮದ್ವೆ ಇದೆ ನಮ್ಮ ಕಸಿನ್ ಒಬ್ಬರು ಮದ್ವೆ ಇದೆ.
ಹಾಗಿದ್ರೆ ಬ್ರ್ಯಾಂಡ್ಸ್ ಚೂಸ್.
ಹ್ಮ್ ನೈಟ್ ಒಂದ್ ಜೊತೆ ಬೇಕು ಮಾರ್ನಿಂಗ್ ಗೆ ಬೇಕು.
ಹ್ಮ್ ಹ್ಮ್ ಹ್ಮ್.
ಅದಿಕ್ಕೆ ಹೆಂಗ್ ಮಾಡೋದು ಅಂತ ನೋಡ್ತಿದ್ದೆ.
ಹೌದಾ.
ಹ್ಮ ಮತ್ತೆ ನೀನ್ ನಾರ್ಮಲ್ ಆಗ ಆಫ್ಲೈನ್ ಆಗ ತಂತೀಯ ಇಲ್ಲ.
ನಾನು ಎರಡುೂ ಪ್ರಿಫರ್ ಮಾಡ್ತೀನಿ ನಾನು ಎರಡೂ ಪ್ರಿಫರ್ ಮಾಡ್ತೀನಿ. ನಮ್ದ ಒಂದ್ ಒಂದ್ಸರಿ ಹೈ ಬಜೆಟ್ ಇರುತ್ತೆ. ಒಂದೊಂದ್ಸರಿ ಲೋ ಬಜೆಟ್ ಇರುತ್ತೆ ಅ. ಅಕ್ಕೋಸ್ಕರ ನಾನನ್ ಎರಡುೂ ಪ್ರಿಫರ್ ಮಾಡ್ತೀನಿ ಇವಾಗ ಅದೇ ನಮ್ಮ ಮನೆಲ್ಲುನು ಫಂಕ್ಷನ್ ಇದೆ ಅಲ್ವಾವ ಹೋಗಿ. ಬ . ಸ ಈ ಸೀರೆಗಳು ಈ ತರ ಅಂತೆಲ್ಲಾ ಇತ್ತು ಅಂದ್ರೆ ನಾನು ಆಫ್ಲೈನ್ೇ ಪ್ರಿಫರ್ ಮಾಡೋದು.
ಹ್ಮ್ ಹ್ಮ್ ಹ್ಮ್.
ಸೀರೆ ಈ ಲೆಹಂಗಾ ಈ ತರ ಬಟ್ಟೆಗಳೆಲ್ಲಾ ಇದೆ ಅಂತಂದ್ರೆ ಕಾಸ್ಟ್ಲಿಿದು. ನಾನನ್ ಆಫ್ಲೈನ್ ಅಲ್ಲೇನೆ ನಾನ್ ನೋಡಿ ಅದ ಕಂಫರ್ಟ್ ಇದೇನ ಇಲ್ಲ ಅಂತ ಅಂದಬಿಟ್ಟು ಆಮೇಲೆ ನಾನ್ ತಗೊಳೋದು. ಆನ್ಲೈನ್ ಅಂತಂದ್ರೆ ಇವಾಗ ನಾರ್ಮಲ್ ಡೈಲಿ ವೇರು. ಇಲ್ಲ ವೆಸ್ಟರ್ನ್ ವೇರ್ ಈ ತರ ಮಾತ್ರ ನಾವು ಆನ್ಲೈನ್ ಚೂಸ್ ಮಾಡೋರು.
ಹಾ ಹಾ ಹಾ. ಹ
ಆಮೇಲೆ ಶೂ ಇದೆಲ್ಲಾ ಆನ್ಲೈನ್ ಆಫ್ಲೈನ್ ಅಲ್ಲಿ ಇಲ್ಲಿ ಸ್ವಲ್ಪ. ಕ್ವಾಲಿಟಿ ಇಶ್ಯೂಸ್ ಇದೆ.
ಹ್ಮ್ ಶೂ ಕಲರ್ಸ್ ಎಲ್ಲಾ ಕಲೆಕ್ಷನ್ ಎಲ್ಲಾ ಸಿಗುತ್ತೆ ಅಲ್ವಾ.
ಹ್ಮ
ಹಾ ನೋಡ್ತೀನಿ ಹಂಗ್ರ ಒಂದ್ಸಲ ಎಲ್ಲ ವೆಬ್ಸೈಟ್ ಎಲ್ಲ ಚೆಕ್ ಮಾಡಿ.
ಹ್ಮ್ ಮಾಡು ಮಾಡು.
ಏನೇನ ಆಫರ್ ಇದೆ ಎಲ್ಲ ನೋಡ್ತೇನಿ.
ಹ್ಮ್ ಟ್ರೈ ಮಾಡಿ ನೋಡು ನಿನಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ.
ಹ್ಮ್ ಹ್ಮ್
ಮತ್ತೇನ್ ಸಮಾಚಾರ.
ಹೇಳ್ಬೇಕು ನೋಡಿ ಎಲ್ಲ.
ನಮ್ದ ಏನಿದೆ ಮುದ್ದೆ ಮಾಡೋದ್ ಹೆಂಗೆ ಅಂತ.
. ಏನಿಲ್ಲ ಲೈಕ್ ಚಿಕ್ಕ್ ಯಾವ್ದಾರ ಚಿಕ್ಕ ತಪ್ಲೆ ತರ ತಗೋ. ಅಂದ್ರೆ ಸ್ವಲ್ಪ ಹಡ್ಕೊಳಕ್ ಏನಾದ್ರರು ಇರ್ಲಿ ಅದ ಹ್ಯಾಂಡಲ್ ತರ.
ಹಾ.
ಇದು ಫಸ್ಟ್ ಒಂದು ಬಿಸ ನೀೀರು.
ಹಾ
ಸ್ವಲ್ಪ ಬಿಸನೀರ್ ಹಾಕ್ಬಿಟ್ಟು ಸ್ವಲ್ಪ ಅಂದ್ರೆ ದಪ್ಪ ಬರುತ್ತಲ್ಲಾ. ಕಲ್ಲುಪ್ಪು ಅದಂತ ಸ್ವಲ್ಪ ಹಾಕು. ಸ್ವಲ್ಪ ಸ್ವಲ್ಪ ಹಿಟ್ಟು ಅಂದ್ರೆ ರಾಗಿ ಹಿಟ್ಟು ಹಾಕ್ಬಿಟ್ಟು ಹಂಗಗೆ ಬಿಟ್ಟಿರು. ಸ್ವಲ್ಪ ಅಲ್ಲ ಸುಮ್ಮನೆ ಒಂದ್ ಲೈಟ್ ಒಂದ್ ಸ್ಪೂನ್ ಅಷ್ಟು.
ಹಾ
ಸೊ ಅದು ಕುದಿ ಬರ್ಲಿ ಅಂದ್ರೆ ಬಾಯ್ಲ್ ಆಗಕ್ ಸ್ಟಾರ್ಟ್ ಆಗ್ಲಿ.
ಹಾ
ಹ್ಮ ಅದು ಕುದಿ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ. ಊರಿ ಕಡಿ್ಮೆ ಮಾಡ್ಕೊಂಡು. ಹಿಟ್ಟ ಹಾಕು ಹಿಟ್ಟ ಹಾಕ್ಬಿಟ್ಟು ಏನ್ ಕಲ್ಸಕ್ ಹೋಗ್ಬಿಡ. ಸೋಲುತ್ತು ಬಿಡು ಅಂದ್ರೆ ಹಸಿಟ್ ಹಾಕ್ಬಿಟ್ಟು ಸ್ವಲ್ಪತ್ ಬಿಡು. ಸೊ ಅದು ಹಂಗೆ ಬಾಯ್ಲ್ ಆಗಕ್ ಸ್ಟಾರ್ಟ್ ಆಗ್ತ ಇರುತ್ತ ಸೈಡಾಗಲ್ಲ ಬರುತ್ತೆ.
ಹ್ಮ್
ಅದಾದ್ಮೇಲೆ ನೀನು ಸ್ವಲ್ಪ ಸ್ವಲ್ಪ ಕಡ್ಡಿನ ಅಥವಾ ನೀನೇಏನಾದ್ರು ಸೌಟಲ್ಲಿ ಎಂಡಲ್ ಮಾಡ್ತೀ ಅದ. ತಗೊಂಡು ಸ್ವಲ್ಪ ತಿರ್ಗ್ಸು ಅವಾಗ ಕನ್ಸಿಸ್ಟೆನ್ಸಿ ಗೊತ್ತಾಗ್ತ್ ನಿಂಗೆ. ಸೊ ಅವಾಗ ನೀನ್ ಹಿಟ್ಟು ಇನ್ನಂಚೂರುಿಟ್ು ಹಾಕೊಬೇಕಂತ ಸ್ವಲ್ಪ ಹಾಕೊಂಡು ಸ್ವಲ್ಪ. ತಿರ್ಗ್ಸು ಆಮೇ ಫುಲ್ ಸಣ್ಣ ಊರಿ ಇಟ್ಕೋ ದಪ್ಪ ಉರಿ ಇಟ್ಕೊಂಡ್ರೆ ಅದು. ಸೀದೋದಂಗ ಆಗುತ್ತ ಗಂಟ ಆಗ್ಬಿಡುತ್ತೆ.
ಹ
ಹ್ಮ್ ಹ ನಿಧಾಂಗ ತಿರುಗು ಒಂದ್ ಒಂದ್ ಸಲ ತಿರ್ಸಬಿಟ್ಟು ನೀಟಾಗೆ ಬೇಕಾ ಕೆಳಗಡೆ ಇ. ಕೆಳಗಡೆಳಿಸಸ್ಬಟ್ಟು ಒಂದ್ಸ ನೀ ಆಗಿರ್್ಕೊಂಬಿಡು. ತಿರ್ಸ್ಕೊ್ಬಿಟ್ಟು ಆಮೇಲೆ. ಇನ್ನೊಂದ್ ಸಲಿ ಸಣ್ಣಾಗಿ ಇಟ್ಬಟ್ಟುಮೇಲೆ ಬೇಕಾದ್ರೆ ಇನ್ನೊಂದ್ಲಲಿ ತಿಕ್ಸ್. ಹ್ಮ್
ಅಹ ಇದು ಇವಾಗ ಎಷ್ಟು ಅಳತಿ ಹೇಗೆ ಹಾಕಾದ್ ನೀೇನು.
ಅಳ್ತಿ ಅಂದ್ರೆ ಇವಾಗ ಎಷ್ಟ್ ಜನಕ್ ಮಾಡ್ಕೊಂತೀರ ಅನ್ನೋದ್ಮೇಲೆ ಡಿಪೆಂಡ್. ಹ ಎಷ್ಟೊಂದ್ ಮೂರ್ ಮುದ್ದೆ ಮಾಡ್ಕೊಂತತ ನೀನ್ಗ ಒಬ್ಳಗೇನ. ಜ್ಯಷ್ಟ ಒಂದ ಇವಾಗ. ಒಂದು ಗ್ಲಾಸ್ ಬರುತ್ತೆ ಚಿಕ್ಕದಾಗ ಒಂದು ನಾರ್ಮಲ್ ನೀರ್ ಕೂಡ ಗ್ಲಾಸ್ ಬರುತ್ತಲ್ಲಾ.
ಹ
ಇಲ್ಲ ಟೀ ಕಪ್ ತಗೊ್ಬಿಡು.
ನಮ್ಮ್ ಮನೇಲಿ ಇದೆ ಅಲ್ವಾ ಆರೆಂಜ್ ಕಲರ್ ನ ಕಾಫಿ ಕೊಡ್ತೀನಲ್ವಾ ಆ ಕಪ್ ಇರ್ಲಾ ಇಲ್ಲ ಇದು ಗ್ಲಾಸ್.
ಅದೇ ಮ ಆರೆಂಜ್ ಕಲರ್ ಕಪ್ಪೆ ಇರ್ಲಿ. ಅದ್ರಾಗ ಒಂದು ಮೂರ್ ಹಾಕು. ನಿನ್ಗೊ ಒಬ್ಳಗೆ ಒ ಎರಡ್ ಮುದ್ದೆ ಆಗುತ್ತೆ.
ಹ್ಮ್
ಮೂರ್ ಹಾಕೊಂಡು ಸ್ವಲ್ಪ ಉಪ್ಪು ಹಾಕಿ ಕುದಿ ಬರೋ ತಕ ಇದ ಮಾಡ್ಕೊಂಡು.
ಹ್ಮ್
ಆಮೇಲೆ ನಿಮ್ಗೆ ಸ್ಮೆಲ್ ಗೊತ್ತಾಗುತ್ತೆ ಅದು ಸ್ವಲ್ಪ ಚೆನ್ನಾಗ್ ಗಮ್ ಅಂತ ಇರುತ್ತೆ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಅುವರೆಗೂ ಹಡಸಕ ಹ್ಬೇಡ.
ಹ್ಮ್
ಸೊ ಅದಾದ್ಮೇಲೆ ಒಂದ್ಸಲ ತಿರ್ಸ್ಕೊಂಡು ಇನ್ನೊಂದ್ಸಲ ಒಲೆ ಮೇಲೆ ಇಡು. ಆಮೇಲೆ ಇನ್ನೊಂದ್ ರೌಂಡ್ ತಿರ್ಸ್ಬಿಟ್ಟು ನೀನ್ ಏನ್ ಎಲ್ಲಾ. ಕೈಿ ತಣ್ಣೀರಲ್ಲಿ ಇಟ್ಬಿಟ್ಟು ಒಂದ್ಸಲಿ ಇಟ್ಟಿಿ. ಪ್ರೆಸ್ ಮಾಡು ನಿನ್ ಕೈ ಅಂತ್ಕಂಥ ಇದ್ರೆ ಅ ಇನ್ನೊಚೂರು ಬೇಬೇಕು ಅಂತಂ ಸೋ. ತಾ ಇಲ್ಲ ಅಂದ್ರೆ ಬೆಂದ ಇದೆ ಅಂತ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್್ಮ ಅದ್ಮೇಲೆ ತಗಬಿಟ್ಟು ಸ್ವಲ್ಪ ತಟ್ಟೆಗೊ ಏನಾದ್ರು. ಇದು ಇದಿದ್ರೆ ಸ್ವಲ್ಪ ನೀರ್ ಹಾಕೊಂಡು.
ಹ್ಮ್
ತೋಳ್ಸ್ಕೊ.
ಈ ಸರಿ ಬಂದಾಗೆ ನನ್ಗೆ ತೋರ್ಸ್ಕೊಡು ಅದೇ ತರ ನಾನನ್ ಮಾಡ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಟೈಮ್.
ಹ್ಮ್ ಒ . ಚಲ ಇಲ್ಲ ನೋ ಕಂಫರ್ಟಬಲ್ .
ಹ ಹಾ ಅದೇ ಒಂದ್ಸರಿ ಮಾಡದ್ ನೋಡಿದ್ರೆ. ಹ್ಮ್- ಹೌದೌದು ಅದೇ ನಮ್ಮ ಒಂದ್ಸರಿ ಮಾಡದ್ ನೋಡಿದ್ರೆ ಮಾಡ್ಬೋದು.
ಹ್ಮ್ ಅದೆ ನೆಕ್ಸ್ಟ್ ಟೈಮ್ ಬಂದಾಗ ಈ ಕಡೆ ಬಾ ಹೇಳ್ಕೊಡ್ತೀನಿ.
ಹಾ ಸರಿ ಬರ್ತೇ.
ಹ್ಮ್ ಸರಿ ಸರಿ ಓಕೆ ಹ. ಬಾಯ್ ಬಾಯ್.